ಹಲೋ
ಹಲೋ ಕೇಸದ್ ಇಲ್ರರಿ
ಪಿ ಮ್ರ್ ದೇವರಾಜೇನೆ ಹ ನಮ್ಮ ಹೆಸರು ಶಕುತ್ಲಾ ಅಂತಂದ್ರ ನಮ್ದ ಧಾರವಾಡ ಡಿಸ್ಟಿಕ್ ಕಲ್ಗಟಗಿ ತಾಲೂಕು ದಾಸ್ತಿ ಕೊೊ ಪಾಪಿ ನಮ್ದ ನಿಮ್ದಪ್ಪಿ ಊರ
ನಮ್ದ ಈ ಕಡೆ ರಾಯಚೂರು ದೇವದ ತಾಲೂಕು
ಹೌದ ನಪೆ ಆರಾಮಾಗಿರ್ಲ್ಲಪ್ಪ ಮನ ಆಾಗ ಎಲ್ಲಾ ಅಪ್ಪಾಜಿಯರ ಅಮ್ಮ ಇದ ಮಮ್ಮಿಯರ ಎಲ್ಲಾರು ಆರಾಮದರ್ಲತಿ
ನಿಮ್ ಕಡೆ ಅಲ್ಲಿ
ನಮ್ ಕಡನು ಆರಾಮದಾರ್ ನೋಡಪಿ ನಾಷ್ಟ ಮಾಡಿದ್ರೆ
ಹಾ ನಷ್ಟ ಆಯ್ತ್ರಿ ನಿಮ್ದು
ನಮ್ದುಯ್ತಪ್ಪ ಏನು ಮಾಡಿದ್ರಪ್ಪ ನ ನಷ್ಟ
ಹ ಅಷ್ಟುಕೆ ಅವಲಕ್ಕೆ ಮಾಡಿದಿದ್ದಾರೆ
ಹೌದನಪ್ಪಿ
ನೀವೇನ್ ಮಾಡಿದ್ದರಿ
ನಮ್ದೇಏನ್ಲ್ಲಪ್ಪ ರೊಟ್ಟಿ ಹೀರಿಕಾಪಲೆೆ ಮಾಡಿದವಿಪಿ ಹ್ಮ್ ಮತ್ತಪ್ಪಿ ಎಜು ಏನ ಓದಾಕಂತ ನಪ್ಪಿ ನೀನು
ಎಲ್ರಿ ಇವಗ ಡಿಗ್ರಿ ಕಂಪ್ಲೀಟ್ ಆಯತ್ರಿ
ಹಾ ನಿನ್ನೆ ಎಕ್ಸಾಮ್ ಮುಗುದನಪ್ಪೆ
ಇನ್ಲ್ಲ ಇನ್ನೊಂದು ಐತ್ರಿ ಎಕ್ಸಾಮ್
ಯ್ದಾಗ್ತಪ್ಪಿ
ಇನ್ನೊಂದು ಕನ್ನಡ ಐತ್
ಹೌದ ಮುಂದ್ ಏನ್ ಮಾಡ್ಬೇಕಪ್ಪ ಎಜುಕೇಶನ್ ಕಂಟಿನ್ಯೂ ಮಾಡ್ಬ ಏನ್ರ ಬೇರೆ ಕೋಚಿಂಗ ಅದು
ಎಜುಕೇಷನ್ ಕಂಟಿನ್ಯೂ ಮಾಡ್ಬೇಕಂತ ಮಾಡಿದ್ದೇನ್ ರೀ
ಏನ್ ಮಾಡ್ಬೇಕಪ್ಪಿ
ಇದು ಬಿಪೇಡ್ ಮಾಡ್ಬೇಕಂದ ಮಾಡಿದಿನಿ ರೀ
ಬಿ ಪಿ ಎಡ್ ಹ ಡಿಗ್ರಿ ಮ್ಯಾಗ ನಡೀತೈತಿ ತಗೋ ಬಿ ಪಿ ಎಡ್ ಮಾಡ್ಬೋದು
ಹಾಗ ಫಿಸಿಕಲ್ ಟೀಚರ್
ಹ್ಮ್ ಹ್ಮ್ ಹ್ಮ್
ಯಾವ್ದ ನಿಮ್ ಡಿಸ್ಟಿಕ್ ಅದ ನಮ್ಮನಾಗ್ರೀ
ಹ್ಮ್
ಹ ಮೂರ್ ಜನ ಅದ ರೀ
ಹೌದನಪ್ಪ ಮಮ್ಮಿಯಾರ ಅಪ್ಪಾಜಿಯರ ಮತ್ತ ನಮ್ಮ್ ಅಣ್ಣಾರ ಇನ್ ತಮ್ಮಾರಪಿ ಹೌದೇನ್ರಿ ಅವ್ರ ಏನ್ ಮಾಡ್ತಾರಪ್ಪಿ
ಅವ್ರಲ್ರಿ ಒಬ್ಬ ಓದತ್ತನ್ರಿ
ಹ್ಮ್ ಅತ್ತೇ
ಒಬ್ಬ ಕೆಲ್ಸಕ್ ಹೋಗ್ತನ್ರಿ
ಹ್ಮ್ ಹ್ಮ ಮತ್ತೆ
ಹ ಆಯ್ತ್ ರೀ ಮದ್ ನೀವ್ರೀ
ನಮ್ದು ಏನಿಲ್ಲಪ್ಪಿ ನಮ್ದು ಡಿಗ್ರಿ ಮುಗಸ್ಕೊಂಡ್ ಮನ್ ಆಗಿರ್ತವಪಿ ಹಿಂಗ ಏನ್ರ ಇದಾಗ ಹೊಲ್ ಮನಿ ಕೆಲ್ಸ ಇರ್ತತಿ ಆತ್ತಲ್ಲ ಹೋಗಿರ್ತೇವಪಿ
ಡೇರ ಮುದ ಅನ್ರಿ ನೀವ ಏನ್ ಮಾಡಿದ್ರಿ
ನನ್ ಬಿಕಾಂ ಆಗತೆಪ್ಪಿ
ಬಿಕಾಂ ಮಾಡಾಗಂತ
ಪೆ ನಿಮ್ ಕಡೆ ಅಪಿ ಏನ್ ಬೆಳಿ ಬೆಳಿತಾರಪೀ ಹೊಲ್ದೊಳಗ
ನಮ್ ಕಡೆ ಕಡೆ ಕಬ್ ಹಾಕಿದ್ದಾರೆ
ಹೌದನಪ್ಪಿ ಮತ್ತಪ್ಪಿ
ಹ ಮತ್ತೆ ಏನಲ್ರರಿ ಕಬ್ಬ ಹಾಕಿದ ಜ ಕಬ್ಬ ಬಾತ ಗಿಡಾಕಲ್ಲೊಬ್ರು ಹಂಗೆ ಅವ್ರರು ಇದ್ರ ಹಾಕ್ಯಾರರಿ
ಹೌದನಪಿ ನಮ್ ಕಡೆ ಜಾಸ್ತಿನ ನಮ್ ಕಡೆನ ಅ ಅಂದ್ರೆ ಕಬ್ಬಿನ ರೇಟ್ ಇದ ಐತಲ್ಲ ಸ್ಲ್ ಮಲ್ನಾಡ ಆಕತ್ತ ಅಪ ನಮ್ದ ಮಳಿ ಜಾಸ್ತಿ ಆಕತತ್ತಲ್ಲಾ ಹಿಂಗಾಗಿ ಕಬ್ಬು ಗೋವಿನ ಜೋಳ ಮೆಕ್ಕೆಜೋಳ ಅಂತಾರಲಪೆ ಹ ಹ್ಮ ಹ್ಮ ಮೆಕ್ಕೆ ಜೋಳ ಹ ಹಾ ಹಾಕ್ತಾರಪಿ ಮತ್ ಸೋಯಬೀನ್ ಅದೆಲ್ಲ ಹಾಕ್ತಾರ ಪಿ ಮದ್ಕಲ್ಲಾ ಹತ್ತಿ ಅ ಹಾಕ್ತಿದ್ರಿ ಇಲ್ಲಿ ಈಗ ಎಲ್ಲ ಎಲ್ಲಾ ಕಡೆನ ಅಲ್ಲಿ ಏನದು ಬೈಲ್ಸುಮಿ ಕಡೆನ ಹಾಕಂಗಲ್ಲ ಇಲ್ಲಿ ಹಾಕಂಗಲ್ಲ ಮೆಕ್ಕೆಜೋಳನ ಜಾಸ್ತಿ ಬೆಳಿತೀವಿ ಹ್ಮ್ ಹ್ಮ್ ಅಪೆ ಈಗ ಅಪೀ ನಿಮ್ ಕಡೇನನು ಈಗ ಮೆಕ್ಕೆಜೋಳ ಬೆಳಿತಾರಲ್ಲ ಅಪಿ
ಸ ಮೆಕ್ಕಿ ಜವಾ ಬದಲ್ರಿ ಅಷ್ಟ ನಮ್ ಕಡೆ ಬಾಯಿಗೆ ಹೊಡಸ ಬಿಡ್ತಾರೀ ಕಬ್ಬ ಹಾಕಿಬ ಬಿಡ್ತಾರೆ ಜಾಸ್ತಿ ಹೋಗಿ ಅದೇ ಹಾಕೊಂತಾರೆ ಒಬ್ಬ ನೋಡ ಒಬ್ಬ ನೋಡಿ ಕಬ್ಬ ಹಾಕೊಂತಾರೆ
ಹೌದನಪ್ಪ ನಮ್ ಕಡೆ ಜಾಸ್ತಿ ಇವ ಬೆಳಿತಾರ ಅ ಪ ಈಗ ಮಳಿ ಒಂದಿಲ್ಲ ಮಳಿ ಬಂದ ನಿಮ್ ಕಡೆ ಮಳೆ ಆಗ ನಿ
ಮಳಿ ಇಲ್ರಿ ಬರೀ ಮಾಡಾಕಂತದ ಬರ್ಲೇ್ರೀ ಮಳಿ
ಹೌದನಪ್ಪಿ ನಮಗೂ ಒಂದ್ ಇಪ್ಪತ್ ಪರ್ಸೆಂಟ್ ಅಷ್ಟ ಆಗೇತೆ ಅಪಿ ಅಷ್ಟೇನ್ ಸಫಂಟ್ ಆಗಿಲ್ಲ ಅಷ್ಟ ಆಗಿಲ್ಲ ಪಿ ಈಗೆಲ್ಲಗ ಏನ್ ಮೆಕ್ಕೆಜೋಳಕ ಮಳಿ ಬೇಕಪಿ
ಹಾ ಬಾಯಿಗೆ ಒಡ್ಸ್ಬೇಕಕ್ಿಲ್ರೀ
ಏನು ಅಂದ್ರ ಔಷಧ ಹೊಡೆದನಪಿ ನೀರ್ ಬಿಡಾಕಪ್ಪಿ ನಮ್ದು ಒಣ ಬೇಸಾಯ ಅಂದ್ರ ನಮ್ ಕಡೆ ನೀರಾವ್ರ ಇಲ್ಲ
ಹ್ಮ ಹಾ ಹಾ
ಕೆರಿ ಒಳಗ ನೀರ್ ಇದ್ರ ಇದು ಮಾಡ್ಕೋಬಹದ ಕೀಗನ ಮಳನು ಜಾಸ್ತಿ ಆಗಿಲ್ಲ ಪಿ ಅಲ್ಲಿ ಕೆರಿ ಬಾಮಿ ಅದ ಇದಾಗಿಿಲ್ಲಲ್ಲ ಹಿಂಗಾಗಿ ಮಳಿನ ಆಗಿಲ್ಲ ಪ ಹಿಂಗಾಗಿ ಬೇಸ ಏನ ಮಳಿ ಮಳಿ ಮ್ಯಾಗ ಡಿಪೆಂಡ್ ಆಗಿವವ ನೋಡಪ್ಪನಾವೆಲ್ಲ
ಕೆಲೊಬ್ರು ಬಾಯಿ ಓಡಸ್ತಾರೆೀ
ಹ್ಮ್ ಹ್ಮ್ ಮಾತು
ಕೇಳಬ್್ರ ನಾಳಾ ಸಿಸ್ ಮೋಟರ್ ಹಚ್ಚಿ ಬಿಡ್ತಾರೀ
ಹೌದನಪ್ಪ ಮತ್ತಪ ಎಲ್ಲಾರ ಟ್ರಿಪ್ ಹೋಗಿದ್ರನು ಎಲ್ಲಾರ ಫ್ರೆಂಡ್ಸ್ ಜೊತಿ ಫ್ಯಾಮಿಲಿ ಜೊತೆ ಅದೆಲ್ಲ
ಇನ್ನು ಎಲ್ಲಿ ಹೋಗಿಲ್ರರಿ ಟ್ರಿಪ್ ಬರ ಪ್ಲಾನ್ ಹಾಕದಾಗದ್ರರಿ ಬಿಡೋದಾಗ್ಯದ
ಎಕ್ಸಾ ಹ್ಮ್ ನಾವು ಹೋಗಿದ್ದೇಪ್ಪಿ ಮನ್ನಿ ಅದಿಕ್ ಮಾಸದೊಳಗ
ಹಾ ಹಾ ಯಾರಾರು
ನಮ್ ಹ ನಮ್ ಫ್ಯಾಮಿಲಿಿಯ ಅವರು ನಮ್ಮ್ ಅಕ್ಕ ನಮ್ಮ ಮಾಮಾ ಅವ್ರೆಲ್ಲಾ ಹೋಗಿದ್ರಿ ಅವ್ರ ಮಕ್ಳು ನಾವು ನಮ್ಮನಿಯರು ನಮ್ಮ ಅಜ್ಜ ನಮ್ಮ ಅಜ್ಜಿಯರು ಎಲ್ಲಾರು ಹೋಗಿದ್್ರಿ
ಹಾ
ಹ್ಮ್ ಇಲ್ಲೇ ದಾಂಡೇಲಿ ಅಂತಲ್ಲಿ ಉಳಿವಿ ಅಲ್ರರಿ ನಮ್ದ ಮನಿ ದೇವರು ಅದ್ ಬಸವಣ್ಣ ಹುಳಿ ಬಸವಣ್ಣ ಗೊತ್ತಲ್ರಿ
ಹಾ ಕೇಳಿದ್ದೇನೆಿ ಹೇಳ್ರಿ
ಹ್ಮ ಹ ನೀವ ಏನರ ಬಂದಿರೇನ್ರರಿ ಅಲ್ಲಿ
ಏ ಆ ಕಡೆ ಇನ್ನುೂ ಬಂದಿಲ್ರಿ ಅಗ ನಾವ್ ಇನ್ನ ಯಾವ ಪ್ಲೇಸ್ ನೋಡಿಲ್ರಿ ಕರ್ನಾಟಕದಾಗ ಅಲ್ಲಿ
ಹಾ ಹಾ ಹಾ ಹೋಗಿದ್ವಿ ಪಿ ಅರ್ಲ್ಲಿ ಅಷ್ಟ ಅಂದ್ರ ನಮ್ದ್ ಮನ ದೇವ್ರ ಅದ ಒಂದ್ಿನ ಹೋಗಿ ಅಲ್ಲೇ ಇದ್ದ ಬೆಳಿಗ್ಗೆ ಒಂದ ಸ್ನಾನ ಇದು ಮಾಡ್ಕೊಂಡು ಅಭಿಷೇಕ ಮಾಡ್ಸ್ಕೊಂಡು ನಷ್ಟ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡ್ ಬಿಟ್ವಪಿ ಅಲ್ಲೆಲ್ಲಾ ಮತ್ತ ಅಲ್ಲಿ ಹರಣ್ಯನ್ ಗುಡಿ ಎತ್ಕಾಯಿ ಬಸವಣನ ಗುಡಿ ಅಂತಐತೆಪ್ಪಿ ಅ್ರೆ ಈಗ ಎತ್ತಿಗೆ ಅನ್ರ ಪ ಎಷ್ಟನ್ ಕೊಳಗ ಅಂದ್ರ ಅವ್ಕ್ ೇಏ್ರ ಹಿಂಗ್ ನದರದ ಆಬಾರ್ದ್ ಅಂತಂದ ಅವ ಎಾ ಇದು ಸಿಗ್ತಾವಪ್ಪಿತ್ತ ಆಯ್ತಾ ಟೈಪ್ ಹ್ಮ್ ಇದು ಅವನ ಮತ್ತ ಇವ್ ಮುಗ್ದಣ ಅವೆಲ್ಲಾ ಸಿಗ್ತಾವಪಿ ಎತ್ತು ಆಕಳ ಎಮ್ಮಿ ಇರ್ತಾವಲ್ಲ ಾವೆಲ್ಲ ತರಬಹದು ಮತ್ತೆ ಈರಣನ್ ಗುಡಿಐ ಪ ಅಲ್ಲಿ ಇರಣನ್ ಗುಡಿ ಒಳಗ ರುದ್ರಾಕ್ಷಿ ಅದೆಲ್ಲಾ ಕೊಡ್ತಾರ ಆಪಿ ಮತ್ತ ಪುರ್ವತ್ ಅದು ಪೂರ್ವಂತರು ಅವರು ಇ ಮಾಡ್ತಾರ್ಲಪಿ
ನೀಜ ಪುರತ್ರ ರ
ಹ್ಮ್ ಹ್ಮ್ ಅಲ್ಲೆಲ್ಲಾ ಇದು ಮಾಡ್ಕೊಂಡು ಹೊಳ್ಳಿ ದಾಂಡೆಲಿಗ್ ಬಂದ್ವಿ ಅಪ್ಪಿ ದಾಂಡಲಂದ ಬಂದ್ ಅಲ್ಲಿ ದಾಂಡೆಲಪ್ಪ ಅ ಅಂತಂದು ಒಂದ ದೇವಸ್ಥಾನ ಫೇಮಸ್ ಐತೆ ಅಪ್ಪ ಅಲ್ಲಿ
ದಾಂಡೇಲಗ್ರಿ ಯಾವ್ದ್ರೀ
ಹಪ್ಪನ್ ಗುಡಿಯಪ್ಪಿ
ನಡಲ್ಲಪ್ಪನ್ ಗೂಡಿ ಅನ್ರಿ
ಹ್ಮ್ ಹ್ಮ್ ಹ್ಮ ಅಪ್ಪಿ ಅಲ್ಲಿ ದರ್ಶನ ಮಾಡ್ಕೊಂಡು ಮತ್ ಅಲ್ಲಿ ಅಪ್ಪಿ ಪೇಪರ್ ಮಿಲ್ಂದ ನೀರ್ ಬರ್ತತಿ ಅಪ್ಪಿ ಎರಡರಿಂದ ಮೂರು ಗಂಟೆಕ್ಕ
ಹಾ ಅಮ್ಮಿ
ಹ್ಮ್ ಅಂದ್ರ ಅಲ್ಲಿ ಜಾಸ್ತಿ ಅಪ್ಯ ನೀರ್ ಜಾಸ್ತಿ ಆದಾಗ ಅಲ್ಲಿ ಮಸೂಳೆ ಜಾಸ್ತಿ ಬರ್ತಾವಂತಪ್ಯ ದಿನಕ್ಕ ಒಂದ್ ನಲ್ವತ್ತು ಹತ್ತರಿಂದ ಐವತ್ ಮಸೂಳಿ ಬರ್ತಾವಂತಪಿ ಅಂದ್ರೆ ದಡದ ಮ್ಯಾಗ ಬಂದ್ ಬಿಡ್ತಾವ ಮಳಿ ನೀರ್ ಜಾಸ್ತಿ ಆದಾಗ
ಹಂಗೆ
ಹ್ಮ್ ಅದಕ್ಕೂ ಟಿಕೆಟ್ ಐತಪಿ ಟಿಕೆಟ್ ಒಬ್ರಿಗೆ ಐವತ್ ರೂಪಾಯಿ ಆ ಟಿಕೆಟ್ ತಗೊಂಡು ಅದನ್ನೆಲ್ಲ ಎಲ್ಲ ನೋಡ್ಕೊಂಡು ಮತ್ತಲ್ಲಿ ಇನ್ನೊಂದ್ ಕಡೆ ದಂಡಲಿ ಒಳಗಪಿ
ಹ್ನ್ ರೀ
ಅಲ್ಲಿ ಜಾಸ್ತಿ ಆನಿಗಳು ಬರ್ತಾವಂತಪಿ ಅವನ್ನೆಲ್ಲಾ ನೋಡ್ಕೊಂಡು ಮತ್ತ ಬೆಳವಟಿಗ ಬಂದ್ವಿಪಿ ಹಳಳ್ ಕಡೆ ಬೆಳವಟ್ಟಗಿ ಒಳಗ ಒಲ್ಲೆ ಧ್ಯ್ಯಾಮಂದ ಅಂದ್ರ ಎಲ್ಲಾ ಕಟ್ಗಿ ಒಳಗ ಏನದು ಸಿಮಿಂ ಟೂಸು ಗದಿಯನ್ ಹಾಕಿ ಕಿಲಪಿ ಅವರು ಒಟ್ಟ ಕಟ್ಗಿ ಒಳಗನ ಇದನ್ನ ದ ಗುಡಿನ ಇದು ಮಾಡ್ಯಾರಪಿ ಡೆಕೋರೇಶನ್ ಮಾಡ್ಯಾರ ಹ್ಮ್ ಹ್ಮ್ನಪೇ ಮತ್ತ ಅಲ್ಲಿ ದೇವಿದು ಬಾಳ ಅಂದ್ರ ಪಿ ಅಲ್ಲಿ ನಡ್ಕೊಂಡರ್ಗೆ ಹಿಂಗೆಲ್ಲಾ ಏನರ ಮದವಿದು ಇದು ಮಕ್ಕಳದು ಏನ್ರ ಎಜು ಎಜುಕೇಶನ್ ಇಂದು ಅದೆಲ್ಲಾ ಬಾಳ ಸಕ್ಸಸ್ ಆಗುತ್ತೆ ಪಲ್ಲಿ
ಅಲ್ರಿ
ಹಾ
ಏರಿ
ಹ್ಮ್ ಹ್ಮ್ ಹೇಳಪ್ಪಿ
ಏನಿಲ್ಲ ಲೀ ಅದೇ ಕೇಳಾಕ್ ಕುಂತಿದ್ ನೀವು ಹೇಳಿದ್ರಲ್ಲಾ
ಹ್ಮ್ ಹ್ಮ್ ಮತ್ತೆ ಅ ಅಲ್ಲೆಲ್ಲಾ ಅಪಿ ಮಂಗಳವಾರ ಶುಕ್ರವಾರ ಮತ್ ಹಿಂಗ ಹಮಾಸಿ ಹುಣವಿ ಜಾಸ್ತಿ ಹೂಕಾರಪ್ಪಿ ಅಲ್ಲಿ
ಅಲ್ಲಿ ಅಲ್ಲರಿ
ಹ್ಮ್ ಹ್ಮ್ ನಿಮ್ದು ಮೋರಮ್ಮಪ್ಪಿ ಇವತ್ತನು ಹೊಳಿ ಹೋಕವನ್ ದೇವ್ರಪ್ಪಿ
ಇವತ್ತು ನಮ್ಮೂರ ಕಥಲ್ ರಾತ್ರಿ
ಹೌದನಪ್ಪಿ ನಮ್ ಕಡೆ ಇವತ್ತ ದೇವ್ರ ಹೊಳಿ ಹೋಗವಪ ಬೆಳಿಗ್ಗೆ ಎಲ್ಲಾ ಅಲ್ಲೇ ದೇವ್ರರು ಊರಾಗ ಬಂದಿರ್ತವು
ನಮ್ ಕೂಡೆ ನಾಳೆ ಹೋಗ್ತಾರ್ರೀ ನಾಳೆ ದಪ್ಪನ ನಾಳೆ ದಪ್ಪು
ಹ್ಮ್ ಬಾಳ ಚಂದ ಮಾಡ್ತಾರ ಪಿ ನಿಮ ನಮ್ ಕಡೆ ಗ್ರ್ಯಾಂಡ್ ಮಾಡ್ತಾರ
ಹ್ಮ್ ಹ್ಮ್ ನಮ್ ಕಡೆನ ಗ್ರ್ಯಾಂಡ ಆಗಿ ಮಾಡ್ತಾರ
ಹೌದನಪಿ ನಮ್ ಕಡೆ ಎರಡ್ ಮೂರ್ ಕಡೆ ಕುಂದರ್ತಾವಪಿ ಬಿ ಬಿ ಪಾತಿಮ್ಮ ಒಂದ್ ಕಡೆ ಮೊಲಾಲಿ ಇದೀವರು ಇವೆಲ್ಲಾ ಮತ್ ನಮ್ ಕಡೆ ಒಂದ್ ಕಡೆ ಕುಂದರ್ತಾವಪಿ ಬಾ ಚಂದ ಮಾಡ್ತಾರ ಲೈಟಿಂಗ್ಸ್ರ ಅದ ಅಲಾವೀ ಹಾಡದಪಿ
ಹ್ಞ ಎಲ್ಲ ಆಡ್ತ್ರ
ಹ್ಮ ಮತ್ತ ಹೆಜ್ಜೆ ಕುಣಿತ ಅಂತ ಮಾಡ್ತಾರಲಪಿ ಅದನ್ನ ಕೋಲಾಟ ಸಣ್ಣ ಹುಡು ಹಗುರು ದೊಡ್ಡೋರು ಎಲ್ಲಾರು ಸೇರ್ ಮಾಡ್ತಾರಪ್ಪ
ಹಾ ನಮ್ ಕಡೆನ ಮಾಡ್ತಾರೀ ಮತ್ತ ಅಲೈನ್ ಆಡ್ತಾರ ನೈಟ್ ಎಲ್ಲ ರಾತ್ರಿ ಬತ್ನಾ
ಹ್ಮ್ ಹ್ಮ್ ಮತ್ತಪ್ಪೆ ಹಿಂಗೆೇನ್ರ ಬೇಡ್ಕೊಂಡಿರ್ತಾರಲ ಅದು ಹುಲಸ್ಗೋ ಅಂತಂದ ಇದು ಮಾಡಿರ್ತಾರಲಾ ಅಪ್ಯ ಹಂಗೆಲ್ಲ ಮಾಡಿರ್ತಾರ ಅಂದ್ರ ಇದು ಕೈಗೆಲ್ಲಾ ಅದು ಹುಲಿ ಕಲರ್ ಅಪಿ ಯೆಲ್ಲೋ ಕಲರ್ ಬಣ್ಣ ಹಚ್ಕೊಂಡ್ ಹ
ಆತರ ಮಾಡಲ್ರಿ ನಮ್ಮ್ ಕಡೆ
ಬೇಡಕೂಂಡಿತರಲ್ಲ ಅವರೆಲ್ಲ ಇದು ಮಾಡಕೂಂಡು ಅವರು ಮನಿ ಮನಿಗ ಹಿಂಗ ಏನದು ಒಂದ್ ಐದ್ ಮನಿ ಸೇವಾಕ್ ಹೋಗಿರ್ತಾರಪ್ಪಿ ಅವ್ರು ಏನಾರ ದೆಣಗಿಸಕಂಡ್ ಅದರಿಂದ ಬಂದಿದ್ದ ಏನ್ರ ಅನ್ನ ಪ್ರಸ್ ತ ಹಿಂಗ ಮಾಡ್ತಾರ ಪಿ ಅವ್ರ
ಬ ನರಾಮಾಮ ಹಾಮ
ಮಾತಪ್ಪೇ
ಮತ್ತೆ ನಮ್ ಕಡೆ ಹಂಗ ಮಾಡಲ್ರಿ ನೈಟ್ ಇತ್ತಲ್ರಿ ಇವತ್ ಏಳ ಗಂಟೆ ಎಂಟು ಗಂಟೆ ಸ್ಟಾರ್ಟ ರೀ ಕತ್ತಲ್ರಾತ್ರಿ
ಹೌದನಪ್ಪಿ
ನೈಟ್ ಎಲ್ಲ ಅಲ ಆಡ್ತಾರೆ
ಹ್ಮ್ ಹ್ಮ ಮತ್ತೆ
ಸಲ ಹಾಲಾಡರ್ರು ನೆಕ್ಸ್ಟ್ ಇದು ಪದಾರ್ಥ ರೀ
ಹೌದನಪ್ಪಿ ಇಲ್ಲಿ ಚಂದ ಹಾಡ್ತಾರಪಿ ಅಪ್ಪದಾನನ್ದ್ ಎಷ್ಟ್ ಚಂದ ಅ ದೇವ್ರ ಮ್ಯಾಗ ಇದು ಮಾಡ್ತಾರ ಪಿಕ್ ಅವರು ಒಂಥರ ನಮ್ ಈಗ ಸಿದ್ದ ಅವಡ್ ಅರ್ಜುನ್ ಮ್ಯಾಗ ಹಿಂಗೆಲ್ಲ ಬಾಳ ಹಾ ಎಲ್ಲಾನು ಏನ ನಮ್ಮ ಮಂದಿರನ ಜಾಸ್ತಿ ಹೇಳ್ತಾರಪಿ ಅದ ಅಲ್ಲಾವೇ ಹಾಡು
ಹ್ಮ್ ಪದ ಆಡ್ತಾರ ಅದಾಗನು ಮತ್ೆ ನಾಟಕ ಮಾಡ್ತಾರೀ
ಹೌದ ಮತ್ತೆ
ನಾಟಕ ಅದು ಮಾಡಿದನಾಗ ಸಾಯಂಕ ನಶಿನಾಗನ ಹೆಿಂಗ ದೇವ್ರ ಆತ್ರ
ಹೌದಲ್ಲಪ್ಪ
ದೇವ್ರ ಒಬ್ಬೊಬ್ಬರು ಒಂದ್ ಕೆಲವ ಮನ ಇದು ಮಾಡ್ತಾರೆ ಮನಿ ದೊಡ್ಡ ದೊಡ್ ಮನಿ ಹೋಗ ಬರ್ತಾರೆ ದೇವ್ರ
ಹಾ ಹಾ ಹ
ಅದ ಹೋಗಿ ಒಳ್ಳೆ ಬಂದ್ ಕುಂಂತ ಮುಗ್ದತ್ರಿ ಮತ್ತೆ ಒಳ್ಳೆ ನಾಳೆ ಸಾಯಂಕಾಲ ಇದ್ರೆ ದಪ್ಪನತ್ ಪಡೋಲ್
ಅಂದ್ರ ಜಾಸ್ತಿ ರೊಟ್ಟಿ ಊಟನ ಏನ್ ಚಪಾತಿ ಊಟನ ಏನ್ ಜಾಸ್ತಿ ರಾಗಿ ಮುದ್ದನ್ ರೊಟ್ಟಿ ಹೌದನಪಿ ಸಜ್ಜಿ ಬೆಳಿತೀರ ನಪಿ ನಿಮ್ ಕಡೆ
ಹಾ ಮೊದಲು ಬೈತರಿೀ ಸಜ್ಜಿ ಜೋಳ ಇವಾಗೆಲ್ಲಾ ಒಬ್ರು ನೋಡಿ ಒಬ್ಬರು ನೋಡಿ ಕಬ್ಬಾ
ಹೌದ್ ಹೌದಪ್ಪಿ ಅಂದ್ರ ಈಗ ಏನ್ ಒಬ್ಬ್ರ ಏನ್ ಮಾಡ್ತಾರಲ್ಲಾ ಅದನ್ನ ಎಲ್ಲಾರೂ ಮಾಡ್ತ ತರ ಹಿಂಗಾಗಿ ಅದಕ್ಕ ನಿಗದಿತ ಬೆಲೆಸ ಸಿಗಂಗೆ ಎಲ್ಲ ಹಿಂಗಾಗಿ ಒಬ್ರು ಕಬ್ಾಕ್ರ ಕಬ್ಾಕ್